ಹಲೋ ಊಟ ಆಯ್ತ ಬ್ರೋ? ....
ಹಾ ಬ್ರೋ ಊಟ ಆಯ್ತು ನಿಮ್ದು? ..
ಹಾ ಬ್ರೋ ಆಯ್ತು. ..
ಹಾ ಏನ್ ಮಾಡ್ತಿದೀರಾ ಬ್ರೋ? ..
ಎ ಏನಿಲ್ಲ ಬ್ರೋ! ಕೂತಿದ್ದೆ ಹಂಗೆ ಸುಮ್ಮನೆ. ...
ಹಾ ನಾವು ಬ್ರೋ ಈಗ ಊಟ ಮಾಡ್ಕೊಂಡು ಬಂದು ವಾಕ್ ಮಾಡ್ತಾ ಇದಿವಿ ಬ್ರೋ. ..
ಹ್ಮ್ ಹ್ಮ್ ಹ್ಮ್ ಎಷ್ಟ್ ದಿನ ಆಯ್ತು! ಫೋನೇ ಮಾಡಿಲ್ಲ? ..
ಏ ಹೋಗಿ ಬ್ರೋ ಮತ್ತೆ ಊರಲಿದೀವಿ. ಬ್ರೋ ಕೆಲ್ಸ ಕೂಡ! ಹಂಗ, ಫೋನ್, ಮಾಡಕ್, ಆಗಿಲ್ಲ ಬ್ರೋ, ನೀವು, ನೀವು. ... ಹಚ್ಚಿಲ್ಲ ಫೋನು? ..
ಅದೇ ನನಗು ಎಕ್ಸಾಮ್ಸ್ ಎಲ್ಲ ಇತ್ತು. ಅದೆ ಒಟ್ಟಿಗೆ ಎಕ್ಸಾಮ್ಸ್ ಎಲ್ಲ ಮುಗಿಸಕೊಂಡ್ ಮಾಡಣ ಅಂದ್ಬಿಟ್ಟು ಸುಮ್ನಾದೆ ಅದಕ್ಕೆ ಇವಾಗ ಸುಮ್ನೆ ಕೂತಿದ್ನಲ್ಲ ಎಕ್ಸಾಮ್ ಎಲ್ಲ ಮುಗಿತು ಅದಕ್ಕೆೇ ಮಾಡ್ದೆ. ಹ್ಮ, ಹ್ಮ್ ನಿಮ್ದೇಲ್ಲ ಎಕ್ಸಾಮ್ ಮುಗಿತಾ ಬ್ರೋ
ಏಯ್ ಇಲ್ಲ ಬ್ರೋ ಇನ್ನು ಇದಾವೆ ಬ್ರೋ ಇನ್ನು ನಾಲಾಕ್ಕೇನ ಇದಾವೇನ ಎಕ್ಸಾಮ್ಸು.
ಹ್ಮ್, ಹ್ಮ
ಮತ್ತೆ ಊರಿಗೆ ಬಂದಿದ್ವಿ ಮತ್ತ ಮುಗಿಯೋದ ಇನ್ನೊಂದ ವಾರ ಅದಾ ಫಿಫ್ಟಿನ್ ಡೆಸ ಆಗತ್ತೆ ಬ್ರೋ.
ಹಾ ಹಾ ಹಾ
ಹ್ಮ್, ಮತ್ತೆ ರಿಟರ್ನ್ ಹಾಸ್ಟಿಲಿಗೆ ಹೋಗಬೇಕು ಬ್ರೋ.
ಇವಾಗ ಏನ್ ರಜಾ ಇತ್ತ ಅಲ ಗ್ಯಾಪ್ ಇವಾಗ
ಗ್ಯಾಪ್ ಬಾಳ ಇತ್ತು ಬ್ರೋ ಅಂಗಾಗಿ ಬಂದಿನಿ ಜಸ್ಟ್
ಹ್ಮ್, ಹ್ಮ್ ಮತ್ತೆ ಬ್ರೋ ಮನೆ ಕಡೆ ಎಲ್ಲ ಆರಾಮ.
ಹ್ಮ್, ಬ್ರೋ ಆರಾಮ ನಿಮ್ಮ್ ಮನೆ ಕಡೆ
ಹ್ರರಾಮ
ಹ್ಮ್
ಇನ್ನೇನ್ ಬ್ರೋ ಅದೇ ಗದ್ದೆ ಕಡೆ ಎಲ್ಲಾ ಹೆಂಗ್ ನಡೀತದ ಬ್ರೋ ಕೆಲ್ಸ.
ಬ್ರೋ ಕೆಲ್ಸ ಏನಿಲ್ಲ ಬ್ರೋಮಳೆ ಬರ್ತಾ ಇಲ್ಲ ಮೊನ್ನೆ ಒಂದ್ ಎರಡು ಎಕರೆ ಜೋಳ ಬಿತ್ತಿದೀವಿ. ಅದು ಜೋಳ ಜೋಳ ಒಂದ ಇಪ್ಪತ್ ದಿನ ಆಯ್ತ ಗರು ಬಿತ್ತಿ ಅದ್ ಕರೆಕ್ಟ ಹುಟ್ಟೆಇಲ್ಲ ಮಳೆ ಬಂದಿರತ್ತ ಮಳೆಬಂದಿಲ್ಲವಲ್ಲ ಅದಕ್ಕೆ
ಹಾ,
ಆ ನೋಡ್ಬೇಕಬ್ರೋ ಇನ್ನು ಅದು ಹುಟ್ಟುತ್ತ ಮತ್ತೆ ಅಳಸಿ ಮ ಮತ್ತೆ ರಿಟರ್ನ್ ಬಿತ್ತಕ್ಕಾಗುತ್ತೆನೋ ಗೊತ್ತಿಲ್ಲಾ.
ಯಾಕ ಮಳೆ ಬಂದಿಲ್ಲ ಅಂದ್ರೆ ಬಿತ್ಬೇಕ ಮತ್ತೆ
ಹ, ಬ್ರೋ ಅದ್ ಮಳೆ ಬಂದಿಲ್ಲ ಅಂದ್ರೆ ಹುಟ್ಟದಿಲ್ಲ ಬ್ರೋ ಅದ ಹಂಗಾಗಿ ಮತ್ತೆ ಬಿತ್ಬೇಕ್ ಅನ್ಸುತ್ತೆ.
ಹ್ಮ್, ಹ್ಮ್ ಮಳೆ ಸ್ವಲ್ಪ ಮೂರ್ ಮೂರ್ ದ ನಮ್ ಸೈಡು ಅದೇ ಒಬ್ರು ಮಳೆ ಇಲ್ಲ ಒಂದ್ ಮೂರ್ ದಿನ ಉಳಿತು ಮತ್ ಮಳೆಇಲ್ಲಾ ಹಂಗೆ ಸ್ವಲ್ಪಗೆ ಮಾಡ
ಅಯ್ಯೋ ಹಿಂಗಾದ್ರೆ ರೈತರು ಬ್ರೋ ತುಂಬಾ
ತುಂಬಾ ಕಷ್ಟ
ಹ್ಮ್,
ಅದೇ ಮೂರ್ ದಿನ ಓಯ್ತು ಕಂಟಿನ್ಯೂಸ್ ಬರುತ್ತೆ ಅಂತ ಅನ್ಕೊಂಡ್ವಿ ಮತ್ತೆ ಇನ್ ಮೂರ್ ದಿವಸಕ್ಕೆ ಬರಿ ಬೇಸ್ ಬಿಸ್ಲೆ ಬರ್ತಾಯ್ತ್ ಮತ್ತೆ
ಹಾ, ಬ್ರೋ ಅದು ಸೈಕ್ಲೋನಇತ್ತ ಅನ್ಸುತ್ತೆ ಬ್ರೋ ಅದಕ್ಕೆ ಒಂದ್ ಮೂರ್ ದಿನ ಬಂತು ಮಳೆ. ಅನ್ನಕಿಂತ ಮತ್ತೆ ಮಳೆ ಇಲ್ಲ ಏನು ಇಲ್ಲ
ಹಾ, ಎನ್ ಮಾಡಕ ಆಗಲ್ಲ ಬ್ರಾ ಮಳೆ ಬರ್ಬೇಕ ಈ ಮಳೆಗಾಲದಲ್ಲಿ ಮಳೆ ಹೋಯ್ಲಿಬರೀ ಬಿಸ್ಲ ಬತ್ತೈ್ತಿ ಇವಾಗ.
ಹಾ, ಬ್ರೋ ಹಂಗೆ ಆಗ ಇದ ಅವ್ರು ನಮ್ ಸೈಡ್ ನಮ್ ಸೈಡ್ ಅಂದ್ರೆ ಆಲ್ಮೋಸ್ಟ್ ಆಗಿ ಇವತ್ತು ಚೆನ್ನಾಗೆ ಮಳೆ ಬರ್ಬೇಕಿತ್ತು.
ಬಟ್ ಈ ಸತಿ ಯಾಕೋ ಹಿಂಗ ಆಗ್ತೆಯಪ್ಪ.
ಅದೇ ಏನ ಊಟ್ಗಳು ಆಯ್ತಬ್ರಾ
ಹಾ, ಬ್ರೋ ಬ್ರಾ ಆಯ್ತು ನಿಮ್ದು
ಓ ಆಯ್ತು ನಮ್ಮದು.
ಏನ್ ಬ್ರೋಊಟಕ್ಕೆ
ಅದೇ ಮಾಮೂಲಿ ಅನ್ನ ಸಾಂಬಾರು ಮತ್ತೆ ಸೈಡ್ಸ್ಗೆ ಪಲ್ಯ ಕೊಟ್ಟ ಮಾಡಿದ್ರು
ಹ್ಮ ಹ್ಮ್ ಮತ್ತೆ ಅಂಗಡಿಯ್ರು ನಮ್ದ ಇನ್ನೇನಿಲ್ಲಬ್ರು ನಾನ್ ವೆಜ್ ನಾನ್ ವೆಜ್ ಮಾಡಿದ್ರು ಬ್ರೋ
ನಾನ್ ವೆಜ್ ಮಾಡಿದ್ರ ಇವತ್ ಯಾವಾರು ಗುರುವಾರ ಅಂತ ತಿತಿರ ಅವ್ರರು
ಹಾ ಬ್ರೋ ಎಲ್ಲಾ ದಿನಾನ ತಿಂತಿದ್ರು ನಾವೇ ನಿಂತವರ ಅನ್ನಲ್ಲ ಅವರು
ಹ್ಮ್ ಮನೇಲಿ ಎಲ್ಲ ದಿನ ತಿಂತಾರ
ಹಾ ಬ್ರೋ ಮನೇಲಿ ಏನ್ ತಿನ್ನಲ್ಲಾ ನಾವು ಹಿಂಗ ಹೊರ್ಗಡೆ ತಿಂತೇವಿ
ಹೊರಗಡೆ ಹ ಹ್ಮ ಹ್ಮ್ ಮಾತೆ ಏನೂ ಬ್ರೋ ಸಮಸೆ
ಮತ್ತ ಏನು ಇಲ್ಲ ಬ್ರೋ ನೀವೇನ್ ಬಿತ್ತಿದೀರ ಬ್ರೋ ಹೊಲಕೆ
ಭತ್ತ ಬ್ರೋ ಭತ್ತ ನಮ್ ಸೈಡ್ ಭತ್ತ ಜಾಸ್ತಿ ಭತ್ತಿ ಬೀಳುದೇವೆ
ಹ್ಮ್ ಹ್ಮ್ ಎಷ್ಟ ಹಾಕರ್ ಬ್ರೋ ನಿಮ್ದು
ಒಂದುವರೆ ಒಂದುವರೆ ಭತ್ತ ಬ್ರೋ ಒಂದೂವರೆ ಹಾಕರ್ ಆಯ್ತ್ ಒಂದೂವರೆ ಹಾಕರ್ ಬರೇ ಬತ್ತ ಹಾಕಿದೆವೆ ಅದು ಮೂರು ತಿಂಗ್ಗಳುು ಆರು ತಿಂಗಳು ಎಡು ಅದೇ ವರ್ಷಕ್ಕೆ ಎರಡು ಬೆಳೆತ ತಗತಿ ಬ್ರೋ ಆದ್ರರು
ಹ್ಮ್ ಹ್ಮ್ ಮತ್ತೆ ಬ್ರೋ ಪ್ರಾಫಿಟ್ ಎಲ್ಲ ಚೆನ್ನಿದ ಬ್ರೋ ಪ್ರಾಫಿಟ್
ಬ್ರೋ ಅದೇ ಮಳೆ ನೀರು ಏನ ಕರೆಕ್ಟಗ ಆದ್ರೆ ರೈಟ್ ಹೋದ್ರೆ ಚೆನ್ನಾಗಿ್ ಬರುತ್ತೆ
ಹ್ಮ ಹ್ಮ್
ಇಲ್ಲ ಅಂದ್ರೆ ಹಂಗೆ ಮಳೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ
ಹ್ಮ್
ವರಡು ಭೂಮಿ ಆಐ್ತ ಐ್ತ ಅದದು ನೀರ ಕೊಟ್ಟು ನಾವು ಇದೆಲ್ಲ ಒಡ್ಸಿದೀವಿ ಬರುವ
ಹ್ಮ್
ಆಲ್ಮೋಸ್ಟ್ ಕೊಡ್ತೀವಿ ಮಳೆ ಬಂದ್ರೆ ಇನ್ನುೂ ಚೆನ್ನಾಗಿ ಬೇಗ ಬರುತ್ತೆ ಬೇಗ ಮಾರ್ುಟ್ಟ ಬತ್ತೆ
ಹ್ಮ್ ಹ್ಮ್
ಹ್ಮ್ ಬ್ರೋ
ಮತ್ತೆ ಏನಲ್ಲ ಬ್ರೋ
ನಿಮ್ದುಊರು ಹೆಂಗೆ ಅದು ಜೋಳದಲ್ಲಿ ಏನು ಪ್ರಾಫಿಟ್ ಸಿಗುತ್ತೆ ಏನು
ಏ ಬ್ರೋ ಪ್ರಾಫಿಟ್ ಏನ ಇಲ್ಲ ಬ್ರೋ ಒಂದ್ ಕ್ವಿಂಟಲ್ಗ ಒಂದ್ ಮೂರಂದ ನಾಲ್ಕ ಸಾವಿರ ಸಿಗುತ್ತೆ ಅದ ನಮ್ಮ್ ಮುಂಚೆ ಬಿ ತಕ್ರ ಒಂದ ಎರಡು ಮೂರ್ ಸರ್ತಿ ಹೊಲ ಓಡಸಟ್ಟು ಅದಕ್ ಬೀಜ ಗೊಬ್ಬರ ಎಲ್ಲ ಜಾಸ್ತಿ ರೇಟ್ ಬ್ರೋ ಈಗ ಕಾಸ್ಟ್
ಹ ಬ್ರೋ ಕಾಸ್ಟಲಿ
ನಾಲ್ಕ್ ಸಾವಿರ ಇದೆ ಬ್ರೋ ಡಿ ಎ ಪಿ ಹತ್ತು ಇಪ್ಪತ್ತಾರು ಇವೆಲ್ಲಾ ಗೊಬ್ಬ್ರಗಳು ಅದು ಮತ್ತೆ ಬಿತ್ತದು ಟ್ಯಾಕ್ಟ್ರಿ ಕೂಲಿ ಇದೆ ಎವಿ ಬಂದ್ ಬಿಡುತ್ತವರು ಏನ್ ಸುಮ್ಮನೆದ ಜಮೀನ್ ಹಂಗೆ ಬಿಡಕ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಮಾಡದ
ಹಕ್ಕಗಲ್ಲ ಜಮೀನು ಸುಮ್ನೆ ಹಾಳಾಯ್ತದ ಹಂಗೆ ಬಿಟ್ರುರುವೆ
ಹ್ಮ ಹಾಗಾಗಿ ಮಾಡದ ಅಷ್ಟ ಬ್ರೋ
ಹ್ಮ್ ಹ್ಮ್ ಹ್ಮ್ ಎಷ್ಟ್ ಎಕರೆ ಆಯ್ತ ಬ್ರೋ
ನಮ್ದೊಂದ ಒಂದ್ ಮೂರ್ ಎಕರೆ ಜೋಳ ಹಾಕಿದ್ವಿ ಬ್ರೋ ಒಂದ್ ಎರಡು ಎಕರೆ ತರಕಾರಿ ಮಾಡಿದೀವಿ
ಎಂತ ತರಕಾರಿ ಬ್ರೋ
ಬ್ರೋ ಟೊಮೊಟೊ ಹಾಕಿದೀವಿ ಒಂದ್ ಅರ್ಧ ಎಕರಿ
ಹ್ಮ್
ಒಂದು ಅರ್ಧ ಎಕರೆ ಬೀಮ್ಸು ಮತ್ತೆ ಇನ್ನೊಂದು ಅ ಒಂದ್ ಎಕ್ರೆ ಮೆಣ್ಸಿನ್ ಗಿಡ ಹಾಕಿದೀವಿ ಬ್ರೋ.
ಮೆಣಸಾ
ಹಾ ಮೆಣ್ಸಿನ್ಕಾಯಿ ಗುರು ಮಾಮುಲಿ ಹಾ ಅದು.
ಏನ್ ಟಮೊಟೊ ಎಲ್ಲ ಹೋಗತ್ತಾ ಬ್ರೋ ಇವಾಗ.
ಹಾ ಬ್ರೋ ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಎಲ್ಲಿ ಚೆನ್ನಾಗಿ ರೇಟ್ಸ್ ತರಕಾರಿಯಲ್ಲೇ ಪ್ರಾಫಿಟ್ ಆಗುತ್ತೆ ಬ್ರೋ. ಬಟ್ಟ ಜೋಳದಲ್ಲೇ ನಮಗೆ ಈ ಸತಿ ಲಾಸು.
ಜೋ ಅದೇ ಮಳೆ ಇಲ್ವಲ್ಲ ಅದಕ್ಕೆ.
ಹ ಬ್ರೋ ಮಳೆ ಮಳೆ ಇಲ್ಲ ಅದು ರೋಗ ಬೇರೆ ಬಿದ್ದ್ಬಿಟ್ಟತಿ ಅದನ್ನ ಜತೆಗೆ ಈ ಮಾಮೂಲಿ ಶೈರಾಜ್ ಮಾಡ್ತಾರಲ್ಲಾ. ಅದ್ರುಕ್ ಕೊಡಣ ಅಂದ್ರು ಅದು ದೊಡ್ಡ್ದಿಲ್ಲ ಬ್ರೋ ಜೋಳ.
ಹಾ ಹಾ
ಹಯ್ಯೋ ಹಂಗ ಆಗ್ಬಿಟ್ಟು ಒಂದ್ ಸ್ವಲ್ಪ ಸಮಸ್ಯೆಗರು ಜೋಳದ್ದೇಯ.
ಮಳೆ ಇಲ್ಲ ಅಂದ್ರೆ ಹಾ ಹಾ.
ಅದೀಗ ಏನು ಆಗಿಲ್ಲದ್ರುವ ಆ ಸುಮನೆ ಒಂದ್ ಇಪ್ಪತ್ತು ಸಾವಿರ ವೇಸ್ಟ್ ಅದಂಗೆ ಬ್ರೋ.
ಹ್ಮ್ ಈಗ ಮಳೆ ಇಲ್ಲ ಅಂದ್ರೆ ಹುಳ ಎ ಜಾಸ್ತಿ ಆಯ್ತವೇ ಅದಿ
ಹಾ ಬ್ರೋ ಹುಳ ಜಾ ಹುಳ ಜಾಸ್ತಿ ಜೋಳ ಎಲ್ಲಾ ಉಂ ರ ವೈಟ್ ವೈಟ್ ವೈಟ್ ವೈಟ್ ಪ್ಯಾಚಸ್ ಆ
ಹಾ ವೈಟ್ ಪ್ಯಾಚಸ್ ಆಯ್ತುದು ನಿಜ.
ಹ್ಮ್
ಮಳೆ ಬಂದ್ರೆ ಅಷ್ಟೊಂದ್ ಎನ್ ಆಗಲ್ಲ ಮಳೆ ಬಂದಿಲ್ಲ ಅಂದ್ರೆ ಹುಳಗಳು ಜಾಸ್ತಿ. ಸೇತದೆ ಮತ್ ಹುಳ ಗಿಡ ಎಲ್ಲ ಸತ್ತೋಯ್ತವೆ. ಮತ್ತ್ ಅದಕ್ ಮತ್ತೆ ಖರ್ಚ ಮಾಡ್ಬೇಕು ಅಂದ್ರೇ ಮತ್ತೆ ದುಡ್ಡು ವೇಸ್ಟ್. ಆಯ್ತದೆ ಪ್ರಾಫಿಟ್ ಸಿಗಲ್ಲ ಅಂತ ದುಡ್ಡು ವೇಸ್ಟ್ ಆಯ್ತದೆ ಮತ್ತೆ.
ಮತ್ತೇ ಬ್ರೋ.
ಎಲ್ಲಾ ಹೇಳ್ಬೇಕ್ ಬ್ರೋ ಮನೆ ಏನ ಇಲ್ಲ ಬ್ರೋ ಹೇಳ್ಬೇಕ್ ನೀವೇ.
ಈಗ ಏನ್ ಹೇಳನಾ ಬ್ರೋ.
ಏನ್ ಬ್ರೋ ಏ ಅದು ಓದ್ತಿರೋದು ಬ್ರೋ ನೀವು.
ನಾವು ಇಂಜಿನಿಯರಿಂಗ್ ಮಾಡ್ತೀದೀವಿ ಬ್ರೋ ನೀವು.
ನಾವು ಇಂಜಿನಿಯರಿಂಗೇ ಯಾವ್ ಬ್ರಾಂಚ್ ಬ್ರೋ.
ಬ್ರೋ ನನ್ ಡಿಸಿ ಬ್ರೋ.
ಹಾ
ಈಸಿ ಈಸಿ ಬ್ರೋ.
ಈಸಿಯಾ ಹ್ಮ ಥರ್ಡ್ ಇಯರ್ ಸೆಕೆಂಡ್ ಇಯರ್ರೋ ಬ್ರೋ ಇವಾಗ.
ಬ್ರೋ ನಮ್ದ್ ಈಗ್ ಥರ್ಡ್ ಇಯರ್ ಬ್ರೋ.
ಇವಾಗ ತರ್ಡ್ ಇಯರ್ಂಗಾದ್ರೇ ನಮಗೆ ನಮ್ದ ಇವಾಗ ಸೆಕಂಡ್ ಇಯರ್ ಮುಗ್ದೈತೆ.
ಈ ಈಗ್ ಸೆಕೆಂಡ್ ಇಯರ್ ಮುಗಿತಾ ಬ್ರೋ.
ಬ್ರೋ ಇವಾಗ ಸೆಕೆಂಡ್ ಇಯರ್ ಮುಗಿತು ನೀವ್ ನೆಕ್ಸ್ಟ್ ಫೈನಲ್ ಇಯರ್ ಅಲ್ಲ ಬ್ರೋ.
ಹಾ ಬ್ರೋ ನೆಕ್ಸ್ಟ್ ಫೈನಲ್ ಇಯರ್ ಇನ್ನೇನ್ ಬ್ರೋ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಹೋಗ್ಬೇಕು.
ಹಾ ಹಾ
ಹಾ ನಿಮ್ದು ಬ್ರೋ.
ನಮ್ದೇನು ಈಗ ಒಂದ್ ಮಂತ್ ರಜಾ ಅಂತ ಹೇಳವ್ರೇ ಬ್ರೋ ನೋಡ್ಬೇಕು ಶೆಡ್ಯೂಲ್ ಹೆಂಗ್ ಆಗ್ತಾರ ಇವರು.
ಹ್ಮ್ ಹ್ಮ್ ಯಾವ್ ಬ್ರಾಂಚ್ ಬ್ರೋ ನಿಮ್ದು.
ಹ ನಂದ್ ಮೆಕ್ಯಾನಿಕಲ್ ಬ್ರೋ.
ಹ್ಮ್, ಹ್ಮ್ ಹೆಂಗಿದೆ ಬ್ರೋ ಸ್ದ ಟ್ ಕೂಡಲ್ಲ
ಹ, ಪರವಾಗಿಲ್ಲ ಬ್ರೋ ಓದ್ಬೋದು ಏನಿಲ್ಲಾ
ಹ್ಮ್, ಹ್ಮ್
ಹ್ಮ್,
ಹ್ಮ್
ಹಂಗಿಲ್ಲಾ ಅಷ್ಟೊಂದು ಏನ್ ಕಷ್ಟ ಇಲ್ಲ ಓದ್ಬೋದು. ಹಓದಿಲ್ಲ ಅಂದ್ರೆ ಕಷ್ಟ ಆಯ್ತದಸ್
ಹ್ಮ್, ನೆಕ್ಸ್ಟ್ ಬ್ರೋ ಮಿನಿ ಪ್ರಾಜೆಕ್ಟ್ ಅವನ್ನೆಲ್ಲಾ ಏನ್ ಮಾಡ್ಬೇಕು.? -
ಹಾ, ಬ್ರೋ ಏನ ಹೇಳವ್ರೆನೋಡ್ಬೇಕ್, ಮಾಡ್ಬೇಕಕ್ ನಿಮ್ದ್ ಹೆಂಗಿರುತ್ತ- ನಿಮ್ದೆಲ್ಲ ಆಗೈತಲ್ಲ ಬ್ರೋ ಹೆಂಗಿರ ಮಿನಿ ಪ್ರಾಜೆಕ್ಟ್, ಮೇಜರ್ ಪ್ರಾಜೆಕ್ಟ್
ಬ್ರೋ ಒಂದು ರಿಲೇಟೆಡ್ ಒಂದು ಟಾಪಿಕ್ ತಗೋಬೇಕು.
ಹಾ, ಹಾ ಸಬ್ಜೆಕ್ಟ್ ರಿಲೇಟೆಡ್ ಅಥವಾ ಕೋರ್ ಕೋರ್ಸ್ ರಿಲೇಟೆಡಾ
ಫೋರ್ ಫೋರ್ ಮೆಂಬರ್ಸ್ ಒಂದ ಟೀಮ್ ಮಾಡ್ತಾರೆ. ಆ ಟೀಮಿಗೆ ಒಬ್ಬಬ್ರು ಕೋರ್ಡಿನೇಟರ್ ಅಂತ ಹೇಳ್ಬಿಟ್ಟು ಲ ಎಚ್, ಒ, ಡಿ ಗಳು ಇಲ್ಲ ಅವರು ಸ್ವಪ ಪರ್ಮನೆಂಟ್ ಲೆಚರ್ಸ್ ಇರ್ತಾರೆ. ತಾರಲ್ಲ ಅವ್ರನ್ನ ಇದನ್ ಮಾಡ್ತಾರೆ-
ಹಾ
ಅವ್ರ ಗೈಡೆ ಅವ್ರ ಅಂಡರ್ ಅವ್ರ ಗೈಡೆನ್ಸ್ ಅಲ್ಲೇ ನಾವು ವರ್ಕ್ ಮಾಡು ಪ್ರಾಜೆಕ್ಟ್ ಅದೆಲ್ಲಾ ಮಾಡ್ಬೇಕೊಬ್ರೋ ನಾವೇ ಒಂದ್ ಸ್ವಲ್ಪ ಒಂದ ಟಾಪಿಕ್ ಕೂಡ ಇದ ನಾವೇ ಸರ್ಚ್ ಮಾಡಿ ಇಕಬೇಕು ಬ್ರೋ ಫಸ್ಟ್ ಅವ್ರ ತೋರ್ಸ್ಬೇಕು ನಾವ್ ಈ ತರ ಈ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ
ಈ ಟಾಪಿಕ್ ಮೇಲೆ ಓಕೆನ ಇಲ್ಲ ಅಂತ
ಹ, ಆಮ್ಯಕಿಂದ ಅವ್ರೇಏನಾದ್ರು ಓಕೆ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಡ ಇದು ಏನಾದ್ರು ಅಂದ್ರೆ ಮತ್ತೊಬ್ರು ನಾವೇ ಚೇಂಜ್ ಮಾಡ್ಬೇಕು ಇಲ್ಲ ಅವ್ರ ಟಾಪಿಕ್ ಕೊಡ್ತಾರೆ. ಇದ್ರುಇಲೇಟೆಡ್ ಮಾಡಿ ಅಂತ
ಹ್ಮ, ಹ್ಮ್
ಆ ತರ ಮಾಡ್ಬೇಕು ಬ್ರೋ ಹೀಗೆ ಸರ್ಚ್ಮ ಮಾಡಿ ಈಗ
ಅದೇ ಬ್ರೋ ಹ ಬ್ರೋ ಅದೇ ನೋಡತಿದ್ವಿ ನಾನ್ ನನ್ನ ಫ್ರೆಂಡ್ಸು ಮೆಕ್ಯಾನಿಕಲ್ ಅಲ್ವಾ ಯಾವ್ದಾರ ಚೆನ್ನಾಗಿರೋದು. ಪ್ರಾಜೆಕ್ಟ್ ಮಾಡೋಣ ಅಂತ ಇದ್ದೀವಿ ಸರ್ಚ್ ಮಾಡ್ತೀವಿ ಆಲ್ಮೋಸ್ಟ್ ಸರ್ಚ್. ಮಾಡಿದೀನಿ ನೋಡ್ಬೇಕು ಬ್ರೋ ಯಾವ ಇನ್ನುೂ ಹೇಳಿನಲ್ಲಾಅವ್ರು ಯಾವಥರ ಮಾಡ್ಬೇಕು ಏನು ಅಂತ ಕಾಲೇಜಲ್ಲಿ ಏನಾದ್ರು ಹೇಳ್ಬಿಟ್ಟು ಕೇಳಿದ್ರೆ ಅವ್ ಏನ್ ಹೇಳ್ತಾರೆ ಅವ್ರ ಏನ್ ಸಜೆಸ್ಟ್ ಮಾಡ್ತಾರೆ ಅದನ್ನ ಕೇಳ್ಕೊಂಡ್ ಮಾಡೋಣ ಅಂತ. ಕನೆದ
ಇನ್ನಂಗರು ಸಾಫ್ಟ್ವೇರ್ ಅಂತೂ ಮಾಡಕ್ಕಾಗಲ್ಲ ನೀವು ಹಾರ್ಡ್ವೇರ್
ಹಾ, ಸಾಫ್ಟ್ವೇರ್ ಮಾಡ ಬ್ರೋ ಹರ್ಡ್ವೇರ್ ಮಾಡ್ಬೇಕು ಸಾಫ್ಟ್ವೇರ್ ಮಾಡ್ಬೇಕು ಅಂದ್ರೆ ಮತ್ತ ಇವಾಗೆಲ್ಲ ಪ್ರೋಗ್ರಾಮ್ ಎಲ್ಲ ಕಲಿಯಕೋ ಆಗಲ್ಲ. ಮತ್ತೆ ಅದು ಯೂಸ ಆಗಲ್ಲ ಮೆಕ್ಯಾನಿಕ ಕಲಿಯಲ್ಲಾ. ಹಾಡವೇರೆ ಯಾವ್ದಾರೂ ಚೆನ್ನಾಗಿರೋದ್ ಮಾಡ್ಬೇಕು ನನ್ ಮಾಡ ನಾ ಸಾಫ್ಟವೇರ್ ಅಂತ ನಮಗೂ ಆಗೋದಿಲ್ಲ. ನೀವು ಸಾಫ್ಟ್ವೇರ್ ಆಡ್ವೇರ ಹ
ಸಾಫ್ಟ್ವೇರ್ಷ್ಟ ಲ್ಲರು ಹಾರ್ಡ್ವೇರ್ ಮಾಡಿ ಚೆನ್ನಾಗಿ ದೆಯಾಕೆಂದ್ರೆ ನಿಮ್ಮ ಬ್ರಾಂಚ್ ುಲ್ ಆಡವೇರರಿಲೇಟೆಡ್ ಅಲ್ವಾ -
ಹಾ, ಬ್ರೋ
ಹಂಗ ಆಗ್ಬಿಟ್ಟು ನಿಮಗೂ ಮುಂದೆ ಯೂಸ್ ಆಗುತ್ತೆ ಬ್ರೋ.
ಹ್ಮ್ ಹ್ಮ್ ನೀವಬ್ರು ಸಾಫ್ಟ್ವೇರ್ ಮಾಡಿದ್ರ ಹಾರ್ಡ್ವೇರ್ ಮಾಡಿದವರ
ಬ್ರೋ ನಮ್ದು ಸಾಫ್ಟ್ವೇರ್ ಮಾಡಿದ್ವಿ ಇಬ್ರು ಒಂದು
ಹಾ ಹಾ ಚೆನ್ನಾಗ ಔಟ್ಪುಟ್ ಅದೆ ಎನ್ನ
ಇಲ್ಲ ಬ್ರೋ ನಮ್ದು ಮಾಮೂಲಿ ಚೆನ್ನಾಗಿತ್ತು ನಮ್ದ್ ಲ್ಯಾಬ ಅಲ್ಲಿ ಐಸಿಸ್ ಅವೆಲ್ಲಾ ಯೂಸ್ ಮಾಡ್ತೀವಲ್ಲಾ.
ಹಾ ಹಾ
ಒಂದ್ ಒಂದ ಎರಡ್ ಮೂರ್ ಸಾವಿರ ಐ ಸಿ ಸ ಏನೋ ಎಲ್ಲ ಕಂಪ್ನಿಗಳು ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಐಸಿನ ಐಸ್ ಇತ್ತ್ ಸೂ ಅವನ್ ಎಲ್ಲಾ ಒಂದು ಒಂದು ವೆಬ್ಸೈಟ್ ಇದ ಬ್ರೋ
ಹಾ ಬ್ರೋ
ಅದಕ್ಕೆ ಕೋಡೆ ಎಲ್ಲ ಹಾಕ್ಬಿಟ್ಟು ಅದ್ರಲ್ಲಿ ಇನ್ಸುಲೇಟ್ ಮಾಡ್ಬಿಡದು ಅಂದ್ರೆ ಈ ಐ ಸಿ ಇಷ್ಟ ಇಷ್ಟನೇ ನಂಬರ್ ಪಿನ್ನು ಈಸು ವರ್ಕ್ ಮಾಡ್ಬೇಕು ಆತರ
ಹ ಹಾ
ಆ ಅದಕ್ಕೆ ಅದನ್ನಲ್ಲಾ ಏನ್ ಮಾಡ್ಬೇಕು ಅದಕ್ ಇನ್ಸರ್ಟ್ ಮಾಡ್ಬಿಟ್ಟು ಆಮ್ಯ ಅವರು ಅದ ಯಾವಾದ್ರು ಒಂದು ಪಿನ್ ಏನಾದರು ವರ್ಕ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಈ ಪಿನ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇಲ್ಲ ಅಂತ ಮಾಡ್ಬೇಕ ಅವರು ಚೆನ್ನಾಗಿತ್ತ ಬ್ರೋ ಅದಕ್ ನಮ್ದ ಪಾದಿಟಿಗೆ ಪೇಟೆಂಟ್ ಎಲ್ಲ ಮಾಡಸಿದಿದ್ದಾರೆ ಅವರು
ಹೌದಾ ಪೆ ಎಂತಿದಿಬ್ರು
ಪೇಟೆಂಟ್ ಬ್ರೋ
ಅಂದ್ರೆ ಬ್ರೋ
ಅಂದ್ರೆ ಬ್ರೋ ಈಗ ನಾವು ಅದನ್ನಕ್ಕಂದ್ ಕಂಡ್ಡ್ತೀವಿ ಇದೀವಲ್ಲ ಬ್ರೋ ಅದನ್ನ
ಹಾ ಹಾ ಹಾ
ಇನ್ನಿನ ಏನಾದ್ರು ಬೇರೆ ಏನಾದ್ರು ಯೂಸ್ ಮಾಡ್ಬೇಕು ಅಂದ್ರೆ ನಮಗ್ ಇಷ್ಟ ಪರ್ಸಂಟ್ ಅಂತ ಅಮೌಂಟ್ ಕೊಡ್ಬೇಕು ಅವ್ರು.
ಓಕೆ ಓಕೆ ಹ
ಹ ಆತ್ರ ಒಂದ ಸ್ವಲ್ಪ ಚೆನ್ನಾಗಿರೋದ ಮಾಡಿ ಬ್ರೋ ನಿಮ್ದಕ್ಕ ಏನಾದರು ಪೇಟೆಂಟ್ ಆಯ್ತು ಅಂದ್ರೆ ನೀವೀಗ ಓದತಿರ್ಬೇಕೇ ಅರೆ ಓದ್ತಿರ್ಬೇಕರ ನೀವು ಅದನ್ನ ಏನಾದ್ರು ಬೇರೆ ಬೇರೆರ್ ಏನಾದ್ರು ಯೂಸ್ ಮಾಡ್ಬೇಕು. ಅಂದ್ರೆ ನಿಮಗೆ ಇಷ್ಟು ಪರ್ಸೆಂಟ್ ಕ ಕಮಿಷನ್ ಅಂತ ಸಿಗುತ್ತೆ ಬ್ರೋ ಹಂಗ ಆಗ್ಬಿಟ್ಟೊಬ್ರು ದುಡ್ಡಿದ್ದೇನ ಯೋಚನೆ ಮಾಡ್ಬೇಡಿ ಒಂದ್ ಸ್ವಲ್ಪ ದುಡ್ಖರ್ಚರೋಟಕೆ ಚನ್ನಾಗೇ ಮಾಡಿಬ್ರೋ
ಹ ಹಾ ಸರಿಬ್ರೋ ಆಯ್ತು ಏನಾರ್ ಬೇಕಂದ್ರೆ ಕೇಳ್ತನ್
ಹಾ ಸರಿ ಬ್ರೋ
ಆಯ್ತ
ಹಾ ಸರಿ ಬ್ರೋ
ಈಗ ಹನ್ನೊಂದ್ ನಿಮಿಷ ಆಗ್ಬಿಡ್ಐತಲ್